ಹಲೋ
ಕೇಳಸ್ತಾ ಇದ್ದಯಾ
ಹಲೋ ಕೇಳಸ್ತಿದ್ದೀರಾ
ಹಾ ಕೇಳಸ್ತಿ ಅಯ್ತಿ ನಿಮ್ ಕಡೆ
ಕೇಳ್ಕತಿದ್ದೆ ಯಾರ್ ಮಾತಾಡೋದು
ಯಾಕೋ ಇಷ್ಟು ಜಲ್ದಿ ಮಾಡಾರ್ತ್ ಬಿಟ್ಟ ನನ್ನ
ಏನಾಯ್ತು
ಇಷ್ಟ ಜಲ್ದಿ ಮಾಡಾರ್ತ್ ನನ್ನ
ಅಲ್ಲ ನಿಮ್ದು ವಯಸ್ ಬ್ರೇಕ್ ಆಗ್ತಿದೆ ನಂಗೆ ಕೇಳ್ತಿಲ್ಲ
ಕೇಳಸ್ತಾ ಇಲ್ವಾ ಇವಾಗ
ಇವಾಗ ಹ ಹಲೋ ಕೇಳಿಸತಿದೇನಾ
ಹಾ ಕೇಳಸ್ತಾ ಇದ್ದೀ ನಂಗೆ ನಿಂಗೆ
ಅಲ್ಲ ಆದ್ರೂ ಒಂದ್ ಸ್ವಲ್ಪ ವಯಸ್ಸ ಬ್ರಕ್ ಇದೆ
ನೋಡಿ ಇವಾಗ
ಹಾಗ ಹೇಳಿ ಯಾರಂತ
ಹ್ಮ್ ನಿಮಗ್ ಸಿಗ್ಲಿಲ್ವಾ ಯಾರು ಅಂತ
ನಂಗೆ ಗೊತ್ತಾಗ್ಲಿಲ್ಲ ಅದಕ್ಕೆ ಕೇಳಿದೆ ಆಕ್ಚುಲಿ ಇದು ಹೊಸ ನಂಬರ್ ಬಂತು ಅದಕ್ಕೆ ಕೇಳಿದೆ
ಹ್ಮ್ ಮರ್ತಿದ್ಯಾ ಅಂನುತ್ತೆ ನಾನು ಸುನೀತಾ
ಓ ಕೆ ಆರಾಮಿದ್ಯಾ
ಹ ಹ ಆರಾಮ್ ನೀನು
ಆರಾಮ್ದೇನೆ ಮತ್ತೆ ಎಲ್ಲಿರೋದ ಈಗ
ನಾನು ಇವಾಗ ಬೆಂಗ್ಳೂರಲ್ಲಿ ಇರೋದು
ಹ್ಮ್ ನಾನ್ ಧಾರ್ವಾಡ ಏನು ಇಷ್ಟ ಭಾಳ ದಿವಸ ಮೇಲೆ ಕಾಲ್ ಮಾಡಿದೀಯಾ..
ಹಂಗೆ ನಾನ ಏನೋ ಒಂದ್ ಕೇಳ್ಪಟ್ಟೆ ಅದ್ನ್ನ ಕೇಳ್ಬೇಕು ಅಂತ ಏನ್ ನಿನಗ್ ಹೆಣ್ಣ ಪಾಪು ಆಯ್ತಂತೆ..
ಓ ನಿಮಗ್ ಯಾರ್ ಹೇಳಿದ್ರು
ನಂಗ್ ಹಂಗಗೆ ಗೊತ್ತಾಯ್ತು ಸ್ಟೇಟಸ್ ನೋಡ್ನಾ ತುಂಬಾ ವರ್ಷದಿಂದ ಕಾಲ್ ಮಾಡಿದ್ ಇದ ಮಾಡಿದ್ನಲ್ಲಾ ಸುಮ್ನೆ ಮಾಡ್ಬೇಕು ಚಮಕ್ ಕೊಡ್ಬೇಕು ಅಂತ ಮಾಡ್ದ
ಅಲ್ಲ ಬೇಬಿ ಆಗೆ ಅವಾಗ್ಲೇ ನಾಲ್ಕು ಆಯ್ತು ಅದಕ್ಕೆ ಈಗ ಕೇಳಿದೆ ಸಡನ್ ಆಗಿ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ
ಇಲ್ಲ ನಾನು ಹಂಗೆ ಸ್ಟೇಟಸ್ ನೋಡಿದ್ನ ಯಾರ್ದು
ಹ್ಮ್್ಮ ಇಲ್ಲ ಬೇಬಿ ಆಯ್ತು ನಾಲ್ಕು ವರ್ಷ ಆಯ್ತು ಈಗ ತ್ರೀ ಪಾಯಿಂಟ್ ಟೆನ್
ಹಾ ಹಾ ಅಂದ್ರೆ ಇವಾಗ ಹೇಗಿದ್ದಾಳೆ ಚೆನ್ನಾಗಿದ್ದಾಳ
ಚೆನ್ನಾಗಿದ್ದಾಳೆ ಹ ಚಂದ ಹೌದು ನೀವು ಅಷ್ಟೆ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ಮತ್ತೆ ಅವ್ಳು ಈಗ ನಾಲ್ಕ್ ವರ್ಷ ಅಂದ್ರೆ ಗೊತ್ತಲ್ಲಾ ನಿಮ್ಗೆ ಎಷ್ಟ್ ದೊಡ್ಡವಳ ಆಗಿರತಾಳ ಅಂತ
ಹಾ ಏನ್ ಯಾವ್ದಕ್ಕ್ ಸ್ಕೂಲ್ ಯಾವ್ ಹಚ್ಚಿದಿದೆ ಅವ್ರಿಗೆ ನರ್ಸರಿನ ಒಮ್ಮೆ ಡೈರೆಕ್ಟ್ ಎಲ್ ಕೆಜಿ ವಓ ಕೆಜಿ ಹಾಕಿದ್ರಾ
ಇಲ್ಲ ಅವಳಿಗೆ ಈಗ ಹಂಗ್ ಈಗ ರೂಲ್ಸ್ ಆಗಿದೆ ಅಲ್ಲ.. ಹ ಕಂಪಲ್ಸರಿ ಆಗ ವರ್ಷ ಒನೆತಕ್ ಬರ್ಲೇಬೇಕು ಅಂತ ಈಗ ಆಲ್ರೆಡಿ ಅವಳ್ದು. ನಾನು ಇಲ್ಲೇ ಮನೆ ಹತ್ರ ಒಂದು ಸ್ಕೂಲ್ ಇತ್ತು ಆ ಸ್ಕೂಲಿಗೆ ನರ್ಸರಿ ಮುಗಸಿದ್ದೀನಿ
ಹಾ
ಹ ಈಗ ಮತ್ತೆ ವಾಪಸ್ಸು ಚೆನ್ನಾಗಿರೋ ಸ್ಕೂಲಿಗೆ ಹಾಕಬೇಕು ಅಂತ ಮಾಡಿದ್ವಿ ಈಗ ಅದಕ್ಕೆ ಅಲ್ಲಿ ಹೋಗಿ ಕೇಳಿದ್ರೆ ಅ ಏನಂದ್ರು ಅವ್ರು ಇಲ್ಲ ಇಳ್ದು ಏಜ್ ಆಗಲ್ಲ ವಾಪಸ್ ಮತ್ತ ನೀವು ನರ್ಸರಿನೇ ಕಲಸ್ಬೇಕು ಅಂದ್ರು ಅವ್ರ್ದ ಏಜ್ದ್ ಒಂದ್ ಪ್ರಾಬ್ಲಮ್ ಆಯ್ತು ಅದು
ಓಕೆ ಎಲ್ಲಾ ಓದ್ತಾಳ ಬರತಾಳ ಅವಳು
ಏ ಚೆನ್ನಾಗ ಓದ್ತಾಳೆ ಬರೀತಾಳೆ ಈಗೆಲ್ಲ ಅದ ಎಲ್ಲಾರು ಹೇಳ್ತಿರ್ತಾರೆ ಇವ್ ನಮ್ಮ್ ಹುಡ್ಗುರು ಮೂರವರೆ ವರ್ಷ ಬುಕ್ ಹಿಡದಿಲ್ಲಫೆನ್ನ ಹಡಿದದಿಲ್ಲ ಈಗ ಆಲ್ರೆಡಿ ಎಲ್ಲಾ ಜಗ್ಗ ಬರಿತಳೆ ಒನ್ ಟು ಟ್ವೆಂಟಿ ಮಠ ಬರೀತಾಳೆ ರೈಮ್ಸ್ ಹೇಳ್ತಾಳೆ ಸ್ಟೋರಿ ಹ ತಳೆ ನೀನ್ ಸ್ಟೇಟಸ್ ನೋಡಿದೀಯಾ ಕಾಲ್ ಮಾಡಿದೀಯಾ
ಹಾ ಸ್ಟೇಟಸ್ ನೋಡಿ ಕಾಲ್ ಮಾಡ್ದ ಆಕ್ಚುಲಿ ನಂಗ ಅಷ್ಟನ್ ಗೊತ್ತಿರ್ಲಿಲ್ಲ
ಹಾ
ಆಮೇಲೆ ತುಂಬಾ ವರ್ಷದಿಂದ ಆಯ್ತಲ್ಲಾ.
ಹಾ ನಿಂಗ್ ನನ್ನಂಬರ್ ಹೆಂಗ್ ಸಿಕ್ತು
ನಂಗ ಹಂಗೆ.
ಹಾ ಇಲ್ಲ ಕೇಳಿದೆ ಬಾಳ ವರ್ಷ ಆಯತು ಅಲ್ಲಾ ನಾನು ನಿಮ್ ನೋಡಿಲ್ಲ
ಅದೇ ಒಂದೇ ಊರ್ದವರು ಎಲ್ಲಾದೂ ಎಲ್ಲಾದೂ ಸಿಗುತ್ತೆ.
ಹ್ಮ್ ಇಲ್ಲ ಒಂದ್ ಈಗ ಚೆನ್ನಾಗಿ ಓದ್ತಿದ್ದಾಳೆ ಈಗ ತಾನು ಎಲ್ಲೇ ಹೊರಗಡೆ ಹೋದಲು ಅವಳು.
ಮತ್ತೆ ಇವಾಗ ಸಮ್ಮರ್ದಲ್ಲಿ ಅವ್ರ ಅಜ್ಜಿ ಮನೆಯಾಗದ್ರೂ ಹೋಗಿದ್ದಾಳಾ ಅಥವಾ ಏನ್ ಕ್ಯಾಂಪು ಏನು ಹಾಕಿದ್ರಾ.
ಈಗ ಆಕ್ಚುಲಿ ನಾನು ಡಾನ್ಸ್ ಕ್ಲಾಸಿಗೆ ಹಾಕಿದ್ದೀನಿ ಅವಳನ್ನ ಅ ಆ ಈಗ ಹೆಂಗು ಮತ್ತೆ ಈಗ ಸ್ಕೂಲ್ ಸ್ಟಾರ್ಟ್ ಆಗಕ್ಕೂ ಮುಂಚೆ ಈಗ ಚಿಕ್ಕೋಳಿದಾಳೆಲ್ಲ ಇವೆ ಎಲ್ಲಾ ಆ ಆಕ್ಟಿವಿಟೀಸ್ ಬೇರೆ ಆಕ್ಟಿವಿಟೀಸ್ ಎಲ್ಲಾ ಮುಗುದ್ ಬಿಡ್ಲಿ ಅಂತ ಈಗ ಮೊದ್ಲೆೇ ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ದೀನಿ. ಈಗ ಬೇಸಿಕ್ ಡಾನ್ಸ್ ಕ್ಲಾಸ್ಸೂ ಸ್ಟಾರ್ಟ್ ಆಗಿದೆ. ಅವಳು ಹೆ ಹೆ ಹಾ ಅವಳು ಹೆಸರು ಹೇಳೆ ಪುಲ್ ಖುಷಿ ಪಡ್ತಾರೆ ಅವರೆಲ್ಲಾ ಡ್ಯಾನ್ಸ್ ಮಾಸ್ಟರ್ಸ್ ಎಲ್ಲಾ.
ಹಾ ಹ ಅ ಅಂದ್ರೆ ಅಷ್ಟೊಂದು ಕ್ಯೂಟ್ ಇದ್ದಾಳೆ.
ಹೌದು ಚೆನ್ನಾಗಿದ್ದಾಳೆ ಕೇಳ್ತಿದ್ದಾಳೆ ಹೇಳ್ತಿರ್ತಾರೆ ಚೆನ್ನಾಗಿದ್ದಾಳೆ ಅಕ್ಕಿ ಬಟ್ ಏನ್ ಅಂದ್ರೆ ಡ್ಯಾನ್ಸ್ ಕ್ಲಸ್ ಅಲ್ಲಿ ಹೇಳ್ತಾಳೆ. ಅವಳು ಸುಮ್ಮನೆ ಕೂತ್ಕೊತ್ತಾಳೆ ಒಂದ್ ಮೂಲೆಯಲ್ಲಿ. ಸುಮ್ನೆ ಕುತ್ಕೂಳ್ತಾಳೆ ಅಂತ ಹೇಳ್ತೀರಿ ಬಟ್ ನೀವು ವಿಡಿಯೋ ಮಾಡಲ್ಲೆ ಬಿಡ್ತತೀರೆಲ್ಲ ಬಟ್ ಸಕ್ಕತ್ ಡಾನ್ಸ್ ಮಾಡ್ ತಾಳೆ ಅಂತ ಹೇಳ್ತಾರೆ.
ಹ ಅಂದ್ರೆ ಅದ್ನೆಲ್ಲಾ ಬಂದು ಮನೇಲಿ ಮಾಡ್ತಾಳ ಡ್ಯಾನ್ಸ್
ಹೌದು ಅವ್ರೆಲ್ಲಾ ಕಳ್ಸಿರ್ತಾರೆ ಅವರು ಸಾಂಗ್ಸ್ ಎಲ್ಲಾ ಎಡಿಟ್ ಮಾಡಿ ಕಳ್ಸಿರ್ತಾರೆಲ್ಲ. ಆ ಎಡಿಟ್ ಅನ್ನು ನೋಡ್ಕೊಂಡು ಪುಲ್ ಮನೆಯಲ್ಲಿ. ಅ ಡಾನ್ಸ್ ಅಮ್ಮ ಹಚ್ಚು ಅಮ್ಮ ಹಚ್ಚು ಅಂತ ಹೇಳೋದು ಡಾನ್ಸ್ ಮಾಡೋದು. ಅದನ್ನ ನಾನು ಏನ್ ಮಾಡ್ತನಿ ವಿಡಿಯೋ ಮಾಡ್ತೀನಿ. ಆ ವಿಡಿಯೋ ಮಾಡಿ ಸರ್ಗ್ ಬಿಡ್ತೀನಿ.
ಮತ್ತೆ ಅವಳು ಎಲ್ಲಾ ಜೊತೆನೂ ಹ ಎಲ್ಲರೂ ಜೊತೆನೂ ಮಾತಾಡ್ತಾಳೆ ಎಲ್ಲಾರು ಜೊತೆನೂ ಆಟನೂ ಆಡ್ತಾಳೆ.
ಹೌದು ಎಲ್ಲರ ಜೊತೆನೂ ಆ ಮಾತಾಡ್ತಾಳೆ ಎಲ್ಲಾರ ಜೊತೆನೂ ಮಿಂಗಲ್ ಆಗ್ತಾಳೆ ಮೊದಲೆ ಏನಂದ್ರು ಹತ್ಕೋತಾಳೆ ಅಕಿ ಒಂದ್ ಏನ್ ಆದ್ರು ಹೇಳಿದ್ರೆ ಸಾಕು ಆ ಅವ್ರ ಜೊತೆನೆೇ ಇರೋದು ಅವ್ರ ಜೊತೆನೇ ಆಟ ಆಡೋದು. ಚೆನ್ನಾಗ್ ಮಾಡ್ತಾಳೆ ಈಗ
ಓಕೆ ಅಂದ್ರೆ ಕ್ಯೂ ಅಂದ್ರೆ ಜೋರಾಗಿದ್ದಾಳೆ ಒಟ್ನಲ್ಲಿ.
ಹೌದು ಜೋರಾಗಿದ್ದಾಳೆ ಈಗ ಅದಕ್ಕೆ ನೆಕ್ಸ್ಟ್ ನಾವು ಅ ಆಕಿಗೆ ಆಕ್ಟಿವಿಟೀಸ್ ಬಾಳ ಇಷ್ಟ ಅಂದ್ರೆ ಈಗ ಸ್ಟಡಿನೂ ಮಾಡ್ತಾಳೆ. ಅದಕಿಂತ ಈಗ ಏನಂದ್ರೆ ಕ್ರಾಫ್ಟ್ ಮಾಡೋದು.
ಹಾ
ಡ್ರಾಯಿಂಗ್ ಮಾಡೋದು ಕಲರ್ ಮಾಡೋದು ಹ್ಮ್ ಮೊನ್ನೆ ಹೇಳಿದೆ ಬಟರ್ ಪ್ಲೈ ಮಾಡಮ್ಮ ಅಂತ ನಾನ್ ಹೇಳಿದೆ ಬಟರ್ ಪ್ಲೈ ಮಾಡ್ ಅಂದ್ರೆ. ಅವಳು ಯಾಕೆ ಬಟರ್ ಫ್ಲೈ ಮಾಡ್ಬೇಕಮ್ಮ ಅಂತ ಇಲ್ಲ ನೀವು ಚಿಕ್ಕೋಳದಿರಲ್ಲ ನಿಂಗ್ ಬಟರ್ ಫ್ಲೈ ಹೇಳಿ ಕೊಟ್ಟಿರ್ತಾರೆ ಮಾಡು. ಕಲರಿಂಗ್ ಮಾಡ್ ಅಮ್ಮ ಬಟರ್ ಫ್ಲೈ ಬ್ಲಾಕ್ ಮಾಡ್ಬಿಡ್ತೆೇನಿ ಅಮ್ಮ ಅಂತ ಅಂತಾಳೆ ಯಾಕೆ ಬ್ಲಾಕ್ ಮಾಡ್ ತ್ತಿಯ ಅಂತ ಕೇಳಿದ್ರೆ ಇಲ್ಲಮ್ಮ ನನ್ಗೆ ಬ್ಲಾಕ್ ಕಲರ್ ಇಷ್ಟ ಅದಕ್ಕೆ ನಾನ್ ಬ್ಲಾಕ್ ಮಾಡ್ತೀನಿ ಅಂತ.
ಹ ಅಂದ್ರೆ ಈಗ ಕಲರ್ಸ್ ಎಲ್ಲಾ ಐಡೆಂಟಿಫೈ ಮಾಡ್ತಾಳೆ.
ಹೌದು ಕಲರ್ಸು, ಪ್ರೂಟ್ಸು, ವೆಜಿಟೇಬಲ್ಸು, ಎಲ್ಲಾ ಐಡೆಂಟಿಫೈ ಮಾಡ್ತಾಳೆ.
ಹಾ ಹಾ ಮತ್ತೆ ಎಲ್ಲಾದ್ರೂ ಹೊರಗಡೆ ಹೋಗುವಾಗ ಕರ್ಕೊಂಡ್ ಹೋಗ್ತೀರಾ ಅವಳನ.
ಹೌದು ಹೊರಗಡೆ ಹೋಗುವಾಗ ಕರ್ಕೊಂಡ್ ಹೋಗ್ತೀವಿ ಅಂದ್ರೆ ಈಗ ಕಮ್ಮಿ ಈಗ ಬಿಸಲಲ್ಲ ಈಗ ಬಿಸಲಲ್ಲಿ ಮುಂಜಾನೆ ಅಂದ್ರೆ ಅಕಿ ಹತ್ ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಡ್ಯಾನ್ಸ್ ಕ್ಲಾಸ್ಸು ಹತ್ತು ಗಂಟೆಯಿಂದ್ ಎರಡುುವರಿ ಮಟ್ಟನು ಗ್ಲಾ ಡ್ಯಾನ್ಸ್ ಕ್ಲಾಸ್ ಇರುತ್ತೆ. ಎರಡೂವರೆ ಇಂದ ಅವರು ಅದ್ ಅಜ್ಜಿ ಕರ್ಕೊ ಬರ್ತಾರೆ ಅವರು ಅಜ್ಜಿ ಕರ್ಕೊ ಬಂದು ಊಟ ಎಲ್ಲಾ ಮಾಡ್ಸಿ ಮನ್ಸ್ ಮನ್ಸಿರ್ತಾರೆ. ಅಂದ್ರೆ ಮತ್ತೆ ಆರು ಗಂಟೆ ಮತ್ತೆ ಮಲ್ಕೋತಾಳೆ ಆರು ಗಂಟೆ ಮುಂದೆ ಎದ್ದು ಆ ಸ್ನಾಕ್ಸ್ ಏನಾದ್ರು ತಿಂದು. ಮತ್ತೆ ಎಲ್ಲಾದ್ರೂ ಪಾರ್ಕಿಗೆ ಹೋಗ್ತಾಳೆ ಪಾರ್ಕಿಗೆ ಹೋಗೋಣಮ್ಮ ಅಂತ ಕೇಳಿ, ಅವ್ರ ಅಪ್ಪಾಜಿ ಜೊತೆ ಅಥವಾ ಅವ್ರ ಅಜ್ಜಾನ್ ಜೊತೆ ಎಲ್ಲಾದ್ರೂ ಪಾರ್ಕಿಗೆ ಹೋಗ್ತಾಳೆ.
ಹ ಅಂದ್ರೆ ಮನೇಲೆ ಎಲ್ಲಾನು ಎಲ್ಲರೂ ಜೊತೆನೂ ಮಿಂಗಲ್ ಆಗ್ತಾಳೆ. ಇವ್ರಳೆ ಅಮ್ಮನೇ ಬೇಕು ಅಪ್ಪನೇ ಬೇಕು ಅಂತನಲ್ಲ.
ಛೇ ಅದು ಒಂದು ಅವ್ರ್ದು ಪ್ರಾಬ್ಲಮ್ ಇಲ್ಲ ಇವರೇ ಬೇಕು ಅ. ತಯಾರಿಲ್ಲ ಯಾರಾದ್ರೂ ಬಂದ್ರೆ ಅಡ್ಜಸ್ಟ್ ಆ ಆಗ್ತಾಳೆ. ಸುಮ್ನೆ ಅವ್ರೆ ಬೇಕು ಇವರೇ ಬೇಕು ಇಲ್ಲ ಅವ್ರು ಮಾಮ ಬಂದ್ರೂನೂ ಅಡ್ಜಸ್ಟ್ ಆಗ್ ತಳೆ ಹಂಗೇನಿಲ್ಲ ಎಲ್ಲರೂ ಜೊತೆನೂ ಮಿಂಗಲ್ ಆಗ್ತಳೆ.
ಹಾ ಅದೇ ಅಂದ್ರೆ ಇವಾಗ ನಿನ್ ಸಪೋಸ್ ಅವ್ನ ಬಿಟ್ಟು ಊರಿಗುನು ಹೋಗ್ಬೋದು.
ಹೌದು ಹೌದು ಮೊನ್ನೆ ಅ ಆಕ್ಚುಲಿ ಅವ್ರು ಅತ್ತೆ ಮನೆಯಲ್ಲಿ ಒಂದ್ ವಾರ ಹೋಗಿದ್ಲು. ನಿಜ ನಮ್ಮ್ ಅತ್ತೆ ಬ ರ ಹ ಬರಲ್ಲ ಅವ್ರು ಮಗಳಿಗೆ. ಅಂದ್ರೆ ಅ ಅವನು ಒಂದ್ ಸಣ್ಣ ಹುಡ್ಗ ಅಂದ್ರೆ ನಾಲ್ಕು ವರ್ಷ ಅವನು ಮೂರುವರೆ ವರ್ಷ ಅವನು ಇವಳ್ಕಿಂತ ಚಿಕ್ಕ ಕನು ಅಥರ್ವ ಅಂತ.
ಹಾ
ಇವಳು ಹೆಸರು ಮನ್ವಿತಾ ಅಂತ. ಹ ಅವ್ನ ಹೆಸರು ಅಥರ್ವ ಅಂತ ಅಲ್ಲಿಗೆ ಹೋಗ್ತಾಳೆ ಒಂದ್ ವಾರ ನನನ್ನು ಬಿಟ್ಟಿದ್ದಾಳೆ ನೋಡಿ.
ಹಾ ಅವಳು ಎಲ್ಲ ಅಂದ್ರೆ ಅ ಹುಡುಗರೂ ಜೊತೆನು ಮಿಂಗಲ್ ಆಗಿ ಆಟ ಆಡಿ ಎಲ್ಲಾನೂ ಮಾಡಿ,
ಹೌದು ಬಿಟ್ಟ ಬಿಟ್ಟು ಬರ್ಲಿಕ್ಕೆ ಒಲ್ಲ ಅಂತಾಳ ಇಲ್ಲ ಅಮ್ಮ ನಾನು ಅಲ್ಲೇ ಇರ್ತೀನಿ ಅವ್ನ ಜೊತೆನೆ ಆಟ ಆಡ್ ತಿನಿಯಲ್ಲೆಲ್ಲಾ ಚೆನ್ನಾಗ್ ಪಾರ್ಕ್ ಇದ್ದ ಭಯ ಅನ್ಕೊಂಡಿರ್ತಾರೆ.
ಇವಾಗ ನಿಮ್ದು ಓಣಿಯಲ್ಲಿ ಮಕ್ಳು ಇರ್ತಾರಲ್ಲಾ ಅವರತ್ರನೂ ಆಟ ಆಡಾಕ್ ಬಿಡ್ತೀಯ ಅವ್ಳ್ನ.
ಹ ಹಾ ಆದ್ರೂ ಬಟ್ಟಿ ಇಕ್ಕಿ ಹೋಗೋದು ಕಮ್ಮಿ ಅಂದ್ರಿ ಇವಳ್ದು ಟೈಮೇ ಇರೋದಿಲಲ್ಲ ಇವಳಿಗೆ. ಇವಳು ಹೋಗೋದೇ ಕಮ್ಮಿ ಆಕ್ಚುಲಿ ಮನೆಯಲ್ಲೇನೆ ಇರ್ತಾಳೆ ಜಾಸ್ತಿ ಮತ್ತೆ ಈಗ ಡ್ಯಾನ್ಸ್ ಕ್ಲಾಸ್. ಅಲ್ಲಿ ಎಲ್ಲಾ ಇರ್ತಾರಲ್ಲ ಅಲ್ಲಿ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಅರ್ಧ ಜನ ಏನಿದ್ದಾರೆ ಇವ್ರ ಸ್ಕೂಲ್ ಅಲ್ಲಿ ಬರೋ ಹುಡುಗುರೇ ಅರ್ಧ ಜನ ಅಲ್ಲಿದ್ದಾರೆ ಅದು ಒಂದು ಇವಳಿಗೆ ಬೆನಿಫಿಟ್ ಆಗ್ಬಿಟ್ಟಿದೆ.
ಹಾ ಅಂದ್ರೆ ಇವಾಗ ನಿನ್ ಸ್ಕೂಲಿಗ್ ಬಿಟ್ಟು ಬರ್ತಿರ್ದಲ್ಲಾ. ನೀನೇ ಒಯದ್ಬ್ ಬಿಟ್ಟು ಬರ್ತಿದ್ಯಾ ಆತ ಆಟೋ ಏನಾದ್ರು ಪಿಕ್ ಮಾಡಕ್ ಬರ್ತಿತ್ತಾ.
ಆ ಸ್ಕೂಲಿಗೆ ಆಟೋ ಬರ್ತಿತ್ತು.
ಹ ಪಿಕ್ ಅಂಡ್ ಡ್ರಾಪ್ ಎರಡುನಾ.
ಆ ಹೌದು ಹೌದು ಸ್ಕೂಲಿಗ್ ಬರ್ತಿತ್ತು ಬಟ್ ಈಗ ಏನ್ ಮಾಡಿದೆ ಆದ್ರೆ ಡಾನ್ಸ್ ಕ್ಲಾಸ್ ಅಲ್ಲಿ ಅದು, ಫೆಸಿಲಿಟಿ ಇಲ್ಲ ಅವರಲ್ಲಿ, ಈಗ ಹೆಂಗ್ ಮಾಡ್ತೀವಿ ಅಂದ್ರೆ ಮಾರ್ನಿಂಗ್ ನಾನೇ ಹೋಗಿ ಬಿಟ್ಟು ಬರ್ತೀನಿ ಆಹ್ ಬರೋ ಮುಂ ಅಜ್ಜ ಹೋಗ್ತಾರೆ ಒಮ್ಮೆ ಅವರು ಅಪ್ಪಾಜ್ಜಿ ಹೋಗ್ತಾರೆ ಒಮ್ಮೆ ಅವರು ಅಜ್ಜಿ ಹೋಗ್ತಾರೆ. ತಾರೆ ಯಾರ್ ಫ್ರೀ ಇರ್ತಾರಲ್ಲ ಅವರು ಹೋಗಿ ಅವಳನ್ನ ಕರ್ಕೊಂಡ್ ಬರ್ತಾರೆ.
ಹಾ ಹ ಇವಳಿಗೆ ಫೋನ್ ಎಲ್ಲಾ ನೋಡ ಹ್ಯಾಬಿಟ್ ಅದು ಇದೆಯಾ.
ಇಲ್ಲ ಫೋನ್ ನೋಡೋದು ಹ್ಯಾಬಿಟ್ ಇಲ್ಲ ಬಟ್ ಏನಾದರೂ ಅವಳಿಗೆ ಹಠ ಬಂದರೆ ಅಷ್ಟೇ ನಾವು, ಕೊಡ್ತೀವಿ ಇಲ್ಲಾ ಅಂದ್ರೆ ಜಾಸ್ತಿ ಕೊಡ್ಲಿಕ್ ಹೋಗಲ್ಲ ಈಗ ಅವಳಿಗೆ ಯಾವ ಹಾ ಹೌದು ಇದ್ದೆ ಅವ್ಳಿಗೆ ಏನಾದ್ರು ತಿಂಡಿ ಇಷ್ಟ ಆಗೋದಿಲ್ಲ ಅಂದ್ರೆ. ಹ ಹ ಅವಾಗ ಮಾತ್ರ ಅದನ್ನು ಕೊಡ್ತೀವಿ ಮಟ್ಟೆ ಆ ಇ ಜಾಸ್ತಿ ಕೊಡ್ಲಿಕ್ ಹೋಗೋದಿಲ್ಲ.
ಹ್ಮ್ ಅವ್ರು ಸಲುವಾಗಿ ನೀನ್ ಜಾಸ್ತಿ ಶಾಪಿಂಗು ಮಾಡ್ ಮಾಡ್ತಿಯಾ ಅನ್ಸಿತ್ತ್
ಹೌದು
ಚೆನ್ನ ಚೆನ್ನಗ್ದಸ್ ಹ ನಂಗ್ ಹಂಗೆ ಊರಲ್ಲಿ ಎಲ್ಲಾರು ಅಂತಿರ್ತಾರೆ. ನಾ ಮೊನೇನೆ ನಿಮ್ಮ ಅಮ್ಮ ಸಿಕ್ಕ ಹಗಿದ್ರು ಅವರೆಲ್ಲಾ ಮಾತಾಡ್ತಾ ಇದ್ರು ಇಲ್ಲ ಅವಳು ಇವಾಗ ಸದ್ಯಕ್ಕೆ ಏನ್ ಬಂದಿಲ್ಲ ಮಗಳು ಒಂದ ಆಗಿದೆ ಅದಕ್ಕೆ ಅವಾಗ ಅನ್ಸ್ಕೊಂಡು ಮಗಳು ಆಗಿದಯಾ ಅಂತನ್. ಫೋನ್ ಮಾಡ್ದೆ ಮತ್ತೆ.
ಹಾ ಇಲ್ಲ ಅಂದ್ರೆ ನೀ ಈಗ ಅಲ್ಲಿ ಹೋದ್ರೆ ಮತ್ತೆ ನೀರ್ ಚೇಂಜ್ ಆಗುತ್ತೆ ಈಗ ಹೆಂಗು ಇಲ್ಲೇ ಈಗ ಅಡ್ಜಸ್ಟ್ ಆಗ್ಬಿಟ್ಟೆ. ಹತಿತಾಳಲ್ಲ. ಅದಕ್ಕೆ ಹೋದ್ರೆ ಟೂ ಡೇಸ್ ಅಷ್ಟೆ ಹೋಗ್ತೀವಿ ಇಲ್ಲಾ ಅಂದ್ರೆ ಜಾಸ್ತಿ ಹೋಗಲ್ಲ ಇಲ್ಲೆ ಈಗ. ಅಕೆ ಅಡ್ಜಸ್ಟ್ ಆಗ್ಬಟ್ಟಿದ್ದಾಳ ಆಕೆ ಹೇತಾಳ ಅಮ್ಮ ನಾನು ಇಲ್ಲೇ ಇತೀನಿ ನೀವು ಹೋಗಿ ಬಾ ಅಂತಾ ಹೇಳ್ತಾಳೆ
ಹಾ ಇವಾಗ ಅಲ್ಲಿ ಸಪೋಸ್ ಕಲ್ತ್ಕೊಂಡೋದ್ನು ಅಲ್ಲೆಲ್ಲಾ ಅವ್ರಿಗೆ ಅಡ್ಜಸ್ಟ್ ಆಗ್ತಲ್ಲ ಅವ್ರ ಮಾಮಂಗೆ.
ಹೌದು ಹೌದು ಅಲ್ಲಿ ಅಡ್ಜಸ್ಟ್ ಆಗ್ತಾಳೆ ಅಲ್ಲಿ ಚೆನ್ನಾಗಿ. ಹಾ ಆಟ ಆಡೋದು ತಿನ್ಕೊಂಡು ಓಡು ಓಡೋದು ಮಾಡ್ತಾಳೆ ಬಟ್ ವರ್ಕ್ ಮಾಡೋದಿಲ್ಲಾ. ಬರೇ ಆಟ ಆಡೋದು. ಹ್ಮ್ ಏನು ವರ್ಕ್ ಮಾಡಲ್ಲ ಇಲ್ಲಾದ್ರೆ ವರ್ಕ್ ಮಾಡ್ತಾಳೆ. ಹೌದು ಅಲ್ಲಿ ಜಾಸ್ತಿ ಬಿಸಿಲಲ್ಲಾ.
ಹಾ ಮತ್ತೆ ಅಲ್ಲೆಲ್ಲಾ ಓಣಿಯಲ್ಲೆಲ್ಲಾ ಮಕ್ಳು ಇದ್ದಾರೆ ಅಲ್ಲಿ ಅವ್ರ ಜೊತೆನೆ ಹೋಗ್ತಿರ್ಬೇಕು ಊರಲ್ಲಿ.
ಹೌ ಹೌದು ಹೋಗ್ತಾಳೆ ಅಲ್ಲಿ ಊರಲ್ಲಿ ಹೋಗ್ತಾಳೆ ಆ ಅಲ್ಲಿ ಈ. ಬಿಸಿಲಲ್ಲಾ ಅಂದಕ್ಕೆ ಅವ್ರಲ್ಲರೂ ಹೋಗ್ಬಿಟ್ಟಿದ್ದಾರೆ. ಅವ್ರ ಜೊತೆ ಈಗ ಚೆನ್ನಾಗಿ ಆಟ ಆಡ್ತಾ ತಾಳೆ ಈ ಈ ವರ್ಷ ಈಗ ಈ ವರ್ಷ ಸುಮ್ನೆ ಸಮಮ್ಮರ್ ಕ್ಯಾಂಪ್ ಬೇಡ ಊರಿಗೆ ಹೋಗುದ್ ಬೇಡ್ ಅಂತಾ. ಅದಕ್ಕೆ ನಾ ಡಾನ್ಸ್ ಕ್ಲಾಸ್ ಹಚ್ಚಿದ್ದೀನಿದಕ್ಕ ಈಗ ಸ್ವಿಮ್ಮಿಂಗ್ ನೆಕ್ಸ್ಟ್ ಸ್ವಿಮ್ಮಿಂಗ್ ಹಾಕ್ಬೇಕ ಅಂತಾ ಇದೀನಿ ಈಗ.
ಹ ಹ ಹಾಕು ಹಾಕು ನೆಕ್ಸ್ಟ್ ಟೈಮ್ ಬಂದಾಗ ಮಾತ್ರ ನ ಬರ್ತೀನಿ ಮನೆಗೆ ನಿನ್ ಮಗಳನ್ನ ಮೀಟ್ ಮಾಡಕ್ ಅಂತಾನೇ ಬರ್ತೀನಿ
ಏ ಬನ್ನಿ ಬನ್ನಿ ಅವಳು ಇಷ್ಟ ಪಡ್ತಾಳೆ ಬನ್ನಿ ಯಾರ ಯಾದ್ರರು ಬಂದ್ರೆ ಆಕಿ ಫುಲ್ ಖುಷ ಆಗುತ್ತೆ ನೀವು ಬನ್ನಿ ಫ್ರೀ ಇದ್ದಾಗ ಬನ್ನಿ
ಹಾ ಬರ್ತೀನಿ ಇವಾಗ ಆಯ್ತತ್ ತಗೊಳ್ಳಿ ನೆಕ್ಸ್ಟ್ ಟೈಮ್ ಮತ್ತೆ ಫೋನ್ ಮಾಡ್ತೀನಿ
ಆಯ್ತು ಆಯ್ತು ಫ್ರೀ ಇದ್ದಾಗ ಮಾಡಿ
ಹಾ ಸರಿ
ಹಾ ಓಕೆ ಥ್ಯಾಂಕ್ ಯು ಬಾಯ್
ಕಂಬಾಯ